ಹಲೋ
ಹಾ
ಹ ಹೇಳು ಯಾವ್ಯಾವ ಮತ್ತ
ಕಾಂತಾರ ಅಧ್ಯಾಯ ಒಂದು
ಹ್ಮ್ ಭಾಗ ಎರಡು ಅಧ್ಯಾಯವಂತಲ್ಲ ಹ್ಮ್
ಭಾಗ ಎರಡು ಅತ್ತೆ ಒಂದೆ ಚೆನ್ನಾಗಿತ್ತು
ಹ್ಮ್ ಮತ
ಹ್ಮ್ ಮತ್ತೆ ಇಲ್ಲಿ ಯಾವ ಅಷ್ಟೇನ್ ಚೆನ್ನಾಗಿಲ್ಲ ಹೊರಗಡೆನು ಹೋಗಕ್ಕೆ
ಹ್ಮ್
ಇಲ್ಲಿ ಹೈದರಾಬಾದ್ಗೆ ಹೋಗಿದ್ದಿ ಒಂದು ವಾರ
ಒಂದು ವಾರ
ಹ್ಮ್ ಒಂದು ವಾರ
ಅಷ್ಟು ದುಡ್ಡು ಇಲ್ಲಿದ ಬಂತು
ದುಡ್ಡು ಚಿಂತೆ ಮಾಡ್ಬೇಡ ಅಂತ ಹೇಳಿದ
ಮನೇೆಯಲ್ಲಿಯ
ಮನೇಲಿ ಇಲ್ಲ ಹಂಗೆ ಕೊಡ್ತಿರ್ತಾರೆ ಸ್ವಲ್ಪ ಉಳ್ಸ್ಕೋಬೇಕು ನಾವು ನಿಂತಾರೆ ನೀವು ಉಳ್ಸಿಕೊಂಡು ಅಲ್ಲಿ ಇಲ್ಲಿ
ಅಲ್ಲ ಒಂದ್ ವಾರ ಒಂದ್ ವಾರ ಉಳ್ಸ್ಕೊಷ್ಟು ಅಂದ್ರ ಒಂದ ವಾರ ಅಲ್ಲೂ ಗುಳಿಯಷ್ಟು ನೀವು ದುಡ್ಡು ಉಳ್ಸ್ಕೊಂಡಿ ಅಂದ್ರೆ ಎಷ್ಟು ಉಳ್ಕ ಎಷ್ಟು ಕೊಂಡಿರ್ಬೇಕ ನೆ
ಇಲ್ಲಿ ಉಳಿಯಲ್ಲಿ ಆದ್ರೂ ಉಳಿಸಕೋಬೇಕು ಕಷ್ಟ ಇವಾಗತ್ ಏನು ಉಳಿತಾನಿಲ್ಲ
ಅಣ್ಣ ನಮ್ಗು ಒಂದ್ೇಟ್ ಅವಾಗಾಗ ಸಾಲ ಕೊಡ್ತಿರ್ತೆ ನಣಾಗ ಕೊಟ್ಬಿಡ್ರಿ ಎತ್ತರ ಶ್ರೀಮಂತತ್ರ ಅದ ಅಂತೆ ನಾವವು
ಅವಾಗ ತುಂಬಾ ಉಳತಿತ ಆಯ್ತಿ ಇವಾಗ ಕರೆಕ್ಟ್ ಅಲ್ಲಿಗೆ ಅಲ್ಲಿಗೆ ಏನ ಆಯ್ ಹೆಚ್ಚ ಇನ್ನುೂ ಹೆಚ್ಚಿಗೆ ಬೇಕು ಇನ್ನುೂ ಹೆಚ್ಚಿಗೆ ಬೇಕ ಅನ್
ಹ ಹ ಅಲ್ಲ ನಾನು ಏನಾರ ವೈದ್ಯಕೀಯ ಇದು ಮಾಡಿದ್ನತಿಳ್ಕೊ
ಹಾ
ನಮ್ಮ್ನೇಲಿ ಈಗ ಇರ್ತಿದ್ರೀನು ಯಾರಿಗೆ ಗೊತ್ತು. ಇಲ್ಲ ಈಗನು ಹಂಗೆ ಇದಾರೆ ಹಾಗೇನಿಲ್ಲ ಆದ್ರೆ ನನ್ ಕೇಳಕ್ ಮನಸ್ ಬರ್ತಾ ಇಲ್ಲ ಮನೇಲಿ ನೋಡಿ ನೋಡಿ.
ಹ್ಮ್
ಹೇಳ್ತೀನಿ ಹಂಗಲ್ಲ ನಂಗ ಅಂದ್ರೆ ನನ್ನ ಜಂಗಮವಣಿಗೆ. ಕರೆ ಮಾತಾಡಕ್ ಬೇಕಲ್ಲ ಅದಕ್ಕೆ ಒಂದಿಟ್ಟ ಹಾಕ್ಸ್ದಿರ್ತೇನ ಸುಮ್ಮನೆ ತಿನ್ನೋದಕ್ಕೆದು ಬಹಳ ಕಡಿಮೆ ಆಗ್ಸುತ್ತೇ ಹಾಕ್ಸೋತೇನ ನಮ್ಮ ಅಪಾಜಿಯವರ ಕಡೆ ಹಾಕ್ಸುತ್ತೇನೆ. ನಮ್ಮ್ ತಾಯಿ ಅವ್ರ ಕಡೆ ಬಾಳ ಕಡಿಮೆ ಆಕಿಸ್ಕೊಳೋದು. ಆದ್ರೆ ಏನ್ ಗೊತ್ತಾ ನನಗೆ ನಿಜ್ವಾಗ್ಲೂಲೇ ಇದು ಅಂದ್ರೆ ನಾನು ದೇವ್ರಗ ಅಷ್ಟ ನಂಬತೀನೋ ಇಲ್ಲೋ ಅದು ಎರಡನೇ ಮಾತು.
ಹ್ಮ್
ಆದ್ರ ನನಗೆ ತಿನ್ನೋದಕ್ಕೆ ಅನ್ನೋದಕ್ಕೆ ದೇವರು ಎಂದ ಕಡಿಮೆ ಮಾಡಿಲ್ಲ.
ಹಾ ಹ
ಅಂದ್ರೆ ಈ ಸಮಯ ನಂಗ್ಗೆ ಹೊಟ್ಟೆಸಿದೆ ಅಂದ್ರೆ ನಂಗ್ ಹೊಟ್ಟೆ ತುಂಬಾಕ್ಕೆ ಇದಾರೆ ಏನೋ ಒಂದು ಹಾಗೆ ಬಂದೆ ಇರ್ತವು.
ಹಾ
ಮನೇಲಿ ಕೇಳೋಕೂ ನಂಗ್ ಮನಸಿಲ್ಲಲ್ಲ ಅಂದ್ರೆಏನೋ ಒಂದ್ಗಿರುತ್ತ ಅಂತ ಅದು.
ಹಾ ಹಾ
ಇಲ್ಲ ಇದು ಏನೋತರ ಇನ್ನಂದು ನಾನು. ದೇವರಿಗೆ ಹೋಗಬೇಕು ಅನ್ಕೊಂಡಿದ್ದೆ ತಿರುಪತಿಗೆ. ನಾನ ಹತ್ರ ದುಡ್ಡು ಇದ್ದಿದ್ದಿಲ್ಲ ಆದ್ರೆನಾ ಅನ್ಕೊಂಡೆ ತಿಳ್ಕೊ ಎಲ್ಲಿದ್ದರ ಎಲ್ಲಿದರ. ಒಂದು ದಾರಿ ಮಾಡ್ಕೊಂಡು ಬಂದೆಬಿಡ್ತು ದುಡ್ಡು. ಅಂದ್ರೆ ಕೆಲ್ಸ ಮಾಡ್ಲೇಬೇಕ ಅದಕ್ಕ ಕೆಲ್ಸನೂ ಸಿಗುದ ಒಮ್ಮ್ರ ಕಷ್ಟ ಅಲ್ಲ ಒಮ್ಮಿ ಕೆಲ್ಸ. ಕಷ್ಟ ಅಲ್ಲ ಏನೊ ಒಂದು ದೇವ್ರ ದೇವ ಚೆನ್ನಾಗಿದೆ ಆದ್ರೆ ಈ ಸಲ ಅನ್ಕೊಂಡ್ ಕೆಸ ಹೋಗಿಲ್ಲ. ಆದ್ರೂ ಹೋಗ್ತೇನ ಆತರ ಎಲ್ಲ ಹೋಗ್ಲೇಬೇಕತದ ನನ್ಗೆ ಇನ್ನೊಂದು. ಹ ದೇವ್ರನ್ನ ನೋಡಕಿಂತ ಬೆಟ್ಟ ಹಬ್ಬದಕ್ಕೆ ಬಾಳ ನನಗ ಒಂತರ.
ಹಾಂ
ಈಗ ನಮ್ಮ ಶಾಲೆಯವ್ರರಿಗೆ ಗೊತ್ತಲ್ಲ ಇಂತಥವೆಲ್ಲಾ ಮಾಡೋದೆ ಬಾಳ ಇಷ್ಟ.
ಹಾ ಬೆಂಗಳೂರಲ್ಲಿ ಇದೆ ಅಲ್ಲ ಹೋಗಿ ಬರಬೇಕು.
ಹ್ಮ್ ನಿಮ್ಮ ಖಾಲಿಯಿದೆನು ಈ ತಿಂಗಗಳು ಅಂದ್ರ. ಹಾ ಸುಮಾರು ಸೆಪ್ಟೆಂಬರ್ ಶುರು.
ನಾನು ಇನ್ನು ಎರಡು ತಿಂಗಳು ರೂಮ್ ಬಿಟ್ಟ ಆಚೆ ಬರ. ಪರಿಸ್ಥಿತಿ ಅಲ್ಲೇ ಇಲ್ಲ.
ಸೆಪ್ಟೆಂಬರ್ ಶುರು ಹೇಳ್ತಾ ಇದ್ದೀನಿ ನಾನು.
ಸೆಪ್ಟೆಂಬರ್ ಶುರು ಇಲ್ಲ ಸೆಪ್ಟೆಂಬರ್ ಹದ್ನೈದರಿಂದ ಆ ಕಡೆ.
ಸರಿ ನೋಡೋಣ ಅವಾಗ ಖಾಲಿಇದ್ ಅಂದ್ರೆ ನಾನು ಖಾಲಿ ಇದ್ದೆ ಅಂದ್ರೆ ಹೇಳ್ತೇನೆ ನಾನು ನೀನು ಇನ್ನೊಬ ಇದಾನಲ್ಲ ನಿಮ್ ಮೊನೆೆ ಬಂದನ್ನು ನಮ್ಗೆಯವ್ರ ಜೊತೆ ಹೋಗ್ ಬಿಡ ಮತ್ತ
ಅಂದ್ರೆ ನಿಮಗೆ ರಜೆ ಇದ್ದಾಗ ನಮ್ಗಿ ಇರಲ್ಲ ನಮಗ್ಗೆ.
ಹ್ಮ್ ಅದೇ ಆದ್ರೆ ನೀ ತಕೊಂಡು ಬಾ ಒಂದ್ಸಲ ಏನಾಗಲ್ಲ ಏ ನಮ್ಮ ನೆಡಿ. ನೆಡಿತಾದ್ದೆ ನಂಗೆ ಯಾವಗ ಬೇಕು ಅವಾಗ ಮಾಡ್ಕೋಬಹುದು ಖಾಲಿ ಆದ್ರೆ. ನಾನು ಒಂದ್ ವರ್ಷದ ಒಂದು ಭಾಗದಲ್ಲಿ ಇಂತಿಷ್ಟು ರಜೆಗಳ ತತ್ತೆ ತಗೋಬಹುದು ಅದಕ್ಕಂದೆ.
ನಮ್ದು ಮಚ್ಚ ಎಂಬತ್ತರಷ್ಟ ಇರ್ಬೇಕು.
ನಿಂದ ಏನ ಎಂಬತ್ತು ನಂದು ಎಂಬತ್ತೈದು. ಹ್ಮ್ ಶೇಕಡ ಎಂಬತ್ತೈದು ಇಲ್ಲಾಂದ್ರೆ.
ನಮ್ದು ಈ ವರ್ಷ ಹೆಂಗು ತಳ್ಳಿ ಹಾಕ್ಕಿದಾರಿ ಮುಂದಕ್ ನಮ್ಮನ. ನಿಜವಾಗ್ಲೂ ಅವ ಅ ತಳ್ಳಿಲ್ಲ ಅಂದ್ರೆ ಅರ್ಧಕ್ಕ ಅರ್ಧ ಇಲ್ಲೇ ಉಳಿತಿದ್ರು.
ಇಲ್ಲ ಮೊದ್ಲೆದ ಸಾ ಮೊದ್ಲೆ ಭಾಗ ಅದರ್ ಸಲೇಕ್ ಬಿಟ್ಟಿದ್ದಾರ ಏನ್ ನೋಡು.
ಹಾ
ಹ್ಮ
ಇಲ್ಲಿ ಹೊಂದಾಣಿಕೆ ಚೆನ್ನಾಗಿದೆ.
ನಮ್ ಕಡೆ ಜನ ಇದ್ದಾರ ಏನ್ ಜಾಸ್ತಿ.
ಹಾಗೆನಿಲ್ಲ ಇವಾಗ ವಿದ್ಯಾರ್ಥಿಗಳು ಜಾಸ್ತಿ ಅವ್ರಿಗ ಏನು ಹಿಂಗೆ ಹ್ಮ ಕೇಳಂಗಿಲ್ಲ ಅವರು ಜಾಸ್ತಿ ವಿದ್ಯಾರ್ಥಿಗಳಿಗ್ ಏನು ಕೇಳಂಗಿಲ್ಲ.
ಹ್ಮ್ ಹ್ಮ್
ಅವ್ರ ಪಾಡಿಗ ಅವ್ರ ಇರಾಕ್ಬಿಟ್ರೆ ವ ವ ವ ವಿದ್ಯಾರ್ಥಿಗಳ ಒಂದ ಸ್ವಲ್ಪ ಕಮ್ಮಿ ಇತ್ತ ಅಂದ್ರನು ಅವ್ರ ನಂಗೆ ಖುಷ ಮಾಡ್ಬಿಡ್ತಾರೆ.
ಈ ಈಗ ನೋಡು ನಮ್ದಹೇಂಗ ಗೊತ್ತಾ ನಮ್ದು ಎಲ್ಲಾ ಅ ನಮ್ಮ ಮಲಯಾಳಿಗಳ ಶಿಕ್ಷಕರೆಲ್ಲಾ.
ಹಾ
ನಮ್ ಗೆಳೆಯರ ಜೊತೆ ಹೆಂಗ್ ಮಾತಾಡ್ಸ್ತೀನಲ್ಲ ನಮ್ಮ್ ಮಲಯಾಳಿ ಶಿಕ್ಷಕರು ಎಲ್ಲ ಶಿಕ್ಷಕಿಯರು ಅವ್ರಿಗೆಲ್ಲ ಅದೇ ತರ ಮಾತಾಡ್ಸ್ತೆವ. ಅಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಕುಂದರುವಂತದ್ದ ಒಂದು ಇದು ಸಭಾ ಅಂದ್ರೆ ಇದು ಇರುತ್ತಲ್ಲ ಆ ಕೊಠಡಿ
ಹಾ
ಅಲ್ಲಿ ಹ ಒಬ್ರ ಇದ್ದಾರೆ ಶಿಕ್ಷಕಿ ಅವರ ನಮಗ್ ಕಲ್ಸುದಿಲ್ಲ ನಾವ ಬಂದ ನಾವ್ ಹೋಗೋಗಿ ನಮ್ಮ ಶಿಕ್ಷಕರಿಗೆ ಶಿಕ್ಷಕರಿಗೆ ಜಾಸ್ತಿ ಮಾತ್ ಆಡಸ್ತೇವ್ಲಾ ನಾ ಒಬ್ಬನೇ ಅಂತ್ ಅಲ್ಲಾ. ನಮ್ ಇಡೀ ತರಗತಿ ತರಗತಿಯವ್ರ ಗೆಳೆಯರು ಎಲ್ಲಾ ನಮ್ಮ್ ಶಿಕ್ಷಕಿಯರಿಗೆ.
ಹಾ
ಹೋಗಿ ಮಾತಾಡ್ಸ ಮಾಡ್ತಿ ಆ ಆ ಶಿಕ್ಷಕಿನೋಬ ಶಿಕ್ಷಕಿ ಬಾಳ ಜನ ನಾಲ್ಕ ಐದ ಜನ ಶಿಕ್ಷಕಿಯರು ಎಲ್ಲೋರ ಜೊತೆನೂ ಹಂಗ್ ಇದೀವಿ ನಾವ್. ಅವಳು ಒಬ್ಬಳಲ್ಲಿ ಕುಂದರ್ತಾಳ್ ಶಿಕ್ಷಕಿ ಅವಳೀಗ ಹೊಟ್ಟೆ ಉರೆ ಎಷ್ಟರ ಇದು ಅದಾರ್ಲಾ ಅಂತ್.
ಹಾ
ನಮ್ಗ ಅದ್ಕೆ ಅಲ್ಲೆ ನೋಡದ್ರ ಏ ಐಡಿ ಕಾರ್ಡ್ ಎಲ್ಲಿ ಅದು ಎಲ್ಲಿ ಇದು ಎಲ್ಲಿ ನಿನ್ನ ಇದ ಅಂಗೀಗ ಎದಕ್ಕ ಕಾಲರ್ ಇಲ್ಲ?
ಹಾ
ಈತರ ಹಂ ಹಾ ಬಾಳಿದೇ ಅಂತವು ಇಲ್ಕಂದ್ರ ಅಲ್ಲಿ ಇಲ್ಲ. ಅಂದ್ರೆ ನನಗೊಮ್ಮೆ ಏನ್ ಅನ್ಸೋದ್ ಗೊತ್ತಾ?
ಹ್ಮ್
ಸಮವಸ್ತ್ರ ಇಲ್ಲ ಆದ್ರೂನು ನಾವ ಈ ತರ ಬಟ್ಟೆ ಹಾಕೋಬೇಕತ್ತ ಅದೇನ್ ಜಾರಿ ಮಾಡಿದಾರಲ್ಲ ಅದು ಚೆನ್ನಾಗಿದೆ ಯಾಕಂದ್ರೆ ಇಲ್ಲಾಂದ್ರೆ ನಮ್ದು ವಿದ್ಯಾಲಯ ಆಗ್ತಿದಿಲ್ಲ ಅದು ಬೇರೆನ ಆಗ್ತಿತ್ತ ಅದು ನಿಜವಾಗ್ಲು ನಾನು ಆ ಭಾಗ ನಾನು ಅಲ್ಲೆಲ್ಲಾ ಹಾಕೊಂಡ್ ಬರ್ತಲ್ಲ ಬಟ್ಟೆ ಅದ್ ನೋಡಿ ಚೆನ್ನಾಗಿತ್ತಲ್ಲ ಅತ್ತ ಅನ್ಸದ ಒಂದ ದಿನ ನಾ ಇದಕ್ ಹೋಗಿದ್ದೆ. ಅ ನಮ್ಮ್ ಹುಡುಗುರೆಲ್ಲಾ ಅದು ಸ್ವಲ್ಪ ಆಟಿದು ಹಂಗ ಹಿಂಗ ಹೋಗಿದ್ದೆ ಅಲ್ಲಿ ನೋಡಿದ್ನಲ್ಲ ಯಾರ್ಯಾರು ಹೆಂಗ ಹೆಂಗ ಇದಾರೆ? ನಾನು ನಂಗೆ ಅಂದ್ರೆ ಈ ಧೂಮಪಾನ ಮಾಡ್ತಾರಲ್ಲ ಅದರ್ದ್ ಹೊಗೆ ನನ್ಗ ಆಗಬಾರಲ್ಲ.
ಹಾ ಹಾ ಹಾ
ನಂಗೆ ಸ್ವಲ್ಪ ಇದು ಆಗ್ಬಿಟ್ಟಿದೆ ಅದ ಏನ್ ಗೊತ್ತಿಲ್ಲ ನನಗೆ ಒಟ್ಟೆ ಆಗ್ ಬರೋದಿಲ್ಲ ಅದು.
ಹಾ
ನನ್ಗ ಹೊಗೆನೆ ಹಾಗಿ ಬರ್ತಾ ಇಲ್ಲ ಅ ಒಬ್ಳು ಹೇಳೋದ್ ಬಿಟ್ಲು.
ಹ್ಮ್
ನೋಡಕಿಯ ಬಾಳ್ ಸಣ್ಣ ಹುಡುಗಿ.. ಒಂಬತ್ತನೇ ತರಗತಿ ಹುಡುಗೀತಾರ ಕಾಣತ್ತಾಳೆ. ಅಂದ್ರೆ ಹದ್ನೆಂಟ ಆದ್ರ ಆತರ ಕಾಣತಾಳ್ ಹೋಗ್ಬಿಟ್ಲು ನಾನು ನಾನ್ ಹಾ ಆಶ್ಚರ್ಯ ಆಶ್ಚರ್ಯಚಿಕಿತ್ತ ನಾನು.
ಹಾ
ಹಾ ಹೋಗ್ಲಿ ಬಿಡಪ್ಪಾ ಎಲ್ಲಾ ಒಂದೊಂದ್ ಅನುಭವ ಅಲ್ವಾ. ಹಾ ಸಿನಿಮಾದಲ್ಲ ಅಷ್ಟೇ ನೋಡಿದೇವ ಮೊದ್ಲಿಗೆ ಈಗ ನಿನ್ನ ಹೊಡಿತಾರೆ ಮತ್ತೆ ಧೂಮಪಾನ ಅದು. ಎಲ್ಲ ದೇಹಕ್ಕ ಹಾನಿಕಾರಕಲ್ಲ.
ಇವತ್ತು ಪರೀಕ್ಷೆ ಇತ್ತ ಹಾ.
ಹಾ
ಹಾ ಹೋಗಿದ್ವಾ.
ಹ್ಮ್
ಎಲ್ಲಾ ಮೊದ್ಲು ಅದು. ಪರೀಕ್ಷೆ ಮುಗಿದ್ ತಕ್ಷಣ ಮೌಖಿಕ ಪರೀಕ್ಷೆ ಇರುತ್ತೆ ಗೊತ್ತಾ..
ಹ್ಮ್ ಹ್ಮ್
ಹೋಗಿದ್ದೀನಿ ಶಿಕ್ಷಕರು ಕೇಳಿದ್ರು ನಂಗೆ.
ಹ್ಮ್
ನೀನ್ ಏನ್ ಓದಿದಿಯ ಯಾವ ವಿಷಯದ ಬಗ್ಗೆ ಓದಿದ್ಯಾಯಾ ಹೇಳುವ ಅಂತಾ.
ಹ್ಮ್
ನಾನು ಎರಡು ಎರಡು ಮೂರು. ಕೆಳಗ ಯೋಚನೆ ಮಾಡ್ತಾ ಇದ್ನ.
ಹಾ
ಅವರು ಓದಿದಿಯಾ ಇಲ್ಲ ಅಂತಾ ಕೇಳಿದ್ರು.
ಹ್ಮ್
ನಾನು ಇಲ್ಲ ಅಂತಂದೆ.
ಹ್ಮ್
ಅವರು ಮಾರ್ಕ್ಸ್ ಹಾಕ್ಬಿಟ್ಟು ಹೋಗು ಅಂದುಬಿಟ್ರು.
ಎಷ್ಟಕಿದ್ರ ಎಷ್ಟ್. ಇರ್ತಾ ಅಂದ್ರೆ ಜಾ ಅಂದ್ರ.
ಹಾಕಿರ್ತಾರೆ.
ಹ್ಮ್ ಹ್ಮ್
ಇಲ್ಲಿ ಜಾಸ್ತಿ ಅಂದ್ರೆ. ನಿನ್ ದಾಡಿ ತೆೆಗೆದಿದಯ ಚೆನ್ನಾಗಿ ಬಟ್ಟೆ ಹಾಕಿದಿಯಾ.
ಹ್ಮ್ ಅದ್ರ ಮೇಲೆ.
ಹಾ
ಅಯ್ಯೋ ಆತರ.
ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಇಲ್ಲಿ.
ಅಲ್ಲ ನಮ್ಮ ನಮ್ಮ ವಿದ್ಯಾಲಯಕ್ಕೆ ಬಾ.
ಹಾ
ಕಾಡುಮನುಷ್ಯರ್ ಇರಬೇಕು ಅನ್ಸತ್ತೆ ನೀ ಒಮ್ಮೆಮ್ಮೆ.
ಹ್ಮ್ ಹ್ಮ್.
ಇಲ್ಲ ನಾನೇ ಆತರ ಹೋಗೋದು ಮೊದ್ಲೆ. ನಮ್ಮ ಅಂದ್ರೆ ನನ್ನ ಶಾಲೆಯವನೇ ಒಬ್ನ ಶಿಕ್ಷಕನು ಬಂದಿದ್ದ ಮೊನ್ನೆ ನಮ್ಮ. ದಲಕ್ಕೆ ಅವರು ಬಿಟ್ಟದ್ರು ಕೂಡಾ ನೀ ಈ ತರ ಕಾಣ್ತಿದ್ಯಲ್ಲ ನೀ ಇದೇನಂದ
ಹಾ
ನಿ ನೀ ನಮ್ಮ್ ನೀ ನಮ್ಮ ವಿದ್ಯಾಲಯದ ಹಾಗಕ್ ಸಾಧ್ಯನ ಇಲ್ಲ ನಾನ್ ನೋಡಿ ಹೆಂಗದೇನ ಅಂದ್ಬಿಟ್ಟಾ
ಹಾ
ಅಬ್ಬಾ ಸ್ವಾಮಿ ಆದ್ರೆ ಸ ಸರ್ ಬಿಟ್ಟು ಹೋದರು ಶಿಕ್ಷಕರು ಆದ್ರರು ಒಂದ್ ರೀತಿ ಚೆನ್ನಾಗೀ ಆದದ್ರ ಮನ್ಷ್ಯನ್ ನಮ್ ಕೂಡ ಚೆನ್ನಾಗಿ ಇಲ್ಲ
ಹಾ
ಹ್ಮ್ ಮತ್ತ
ಮತ್ತೆ ಯಪ್ಪ ನೀವೇ ಹೇಳ್ಬೇಕು?
ನಮ್ದು ಏನೇ ನೋಡಪ್ಪಾ ಹುಲಿ. ಹ್ಮ್ ಅದು ಏನಾಗಿತ್ತ ನಂದು ಎರಡು ತರ. ಈಗ.. ಆ ವಿದ್ಯಾಲಯ ಶುರುಗುತ್ತಲ್ಲ ಮೊದ್ನೇ ವರ್ಷದಲ್ಲಿ ಎರಡು ಇರುತ್ತೆ.
ಹಾ.. ಹಾ..
ಒಂದು ಪರ್ ವೃತ್ತ. ಇನ್ನೊಂದು? ಆ ಏನಂತಾರೆ ಚರು ವೃತ ಅಂತ ಪರ್ ವೃತ್ತ ಹ ಪವೃತ್ತ ಅಂದ್ರೆ ನೀ ಭೌತಶಾಸ್ತ್ರ ಇರುತ್ತೆ ಆ ಭಾಗ ಮೊದ್ಲೇ ಭಾಗ ಎರಡನೇ ಭಾಗ ಚರ್ ವೃತ್ತ ಅಂದ್ರೆ ಆ ರಸಾಯನಶಾಸ್ತ್ರ ಇರುತ್ತೆ
ಆ ಓಕೆ
ನಿ ಗಿರಣಿ ಏನಾಯ್ತಾ ಹ ಆ ಹಾ ಈ ತರಣ ಎರಡು ಈ ಎರಡ್ ತರ ವೃತ್ತಗಳು ಇರ್ತ ಅಂದ್ರ ನಂದ ಇದ್ರಲ್ಲಿ ಎರಡ್ ತರ ವೃತ್ತಗಳಿವೆ. ಹ
ಹಾ.. ಹಾ.. ಹಾ..
ಹಾ ಹಾ.. ನಂದು ಅಂದ್ರೆ ಒಂದು ವ ವೃತ್ತ ಅಂದ್ರೆ ವ್ಯಾಯಾಮ ವೃತ್ತ ನಾನು ಬೆಳಿಗ್ಗೆ ಎದ್ದು ವ್ಯಾಯಾಮಕ್ ಹೋಗ್ತಾ ಇದ್ರೆ ವ್ಯಾಯಾಮ ಮಾಡ್ತೀನಿ ಇನ್ನೊಂದು ಚ ವೃತ್ತ ಚ ವೃತ್ತ ಅಂದ್ರೆ ಚದರಂಗದರುತ್ತ ಅಂದ್ರೆ ತಲೆ ಓಡಸುವಂತದ್ದು ಈ ವೃತ್ತ
ಹಾ..
ಈ ವೃತ್ತದಲ್ಲಿದ್ದಾಗ ಚ ವೃತ್ತದಲ್ಲಿ ಚೆನ್ನಾಗಿರೋದಿಲ್ಲ ನಾನು ಚ ವೃತ್ತ ಅಂದ್ರೆ ಚದರಂಗದ ಚೆನ್ನ್ ಆಡಕತ್ನಾ ಬೆಳಿಗ್ಗೆ ಎದ್ದು ವ್ಯಾಯಾಮ ಆದ ಹೋಗೋದು ಬಿಟ್ಟಬಿಟ್ಟಿರ್ತೇನೆ ಸ್ವಲ್ಪ್ ತಡಿ ಹಸ್ತೇನತ್ತ
ಹಾ ಸರಿ